ನಮಸ್ಕಾರ.
ಹಾ ನಮಸ್ಕಾರ ಹೇಗಿದ್ದೀರಾ?
ಹಾ ಚೆನ್ನಾಗಿದ್ದೀನಿ ನೀವು.
ನಾನ್ ಚೆನ್ನಾಗಿದ್ದೀನಿ ಮನೇಲೆಲ್ಲಾ ಚೆನ್ನಾಗಿದ್ದಾರಾ.
ಹಾ ಚೆನ್ನಾಗಿದ್ದೀವಿ.
ಹಗ ನಾನು ಸುಮ್ನೆ ಕೂತಿದ್ದೆ ಊಟ ಮಾಡುದ್ರಾ?
ಹ
ಊಟ ಮಾಡುದ್ರಾ ಹ ಮಾಡಿದ್ವಿ ನೀವು? ಹ ಹಾ ನಾನು ಮಾಡ್ದೆ.
ಹ ಪಕ್ಕ ಸೌಂಡ್ ಏನ್ ಊಟ ಮಾಡಿದ್ರಿ? ಏನು ಅನ್ನ ಸಾಂಬಾರ್ ನೀವು.
ಹ್ಮ್ ಹ ಹಾ ಹೇಳಿ. ಎಷ್ಟು ಗಂಟೆಗೆದ್ರಿ ಬೆಳಿಗ್ಗೆ?
ಹ
ಹ
ಹೀ ಹ
ಬೆಳಿಗ್ಗೆ ಏನ್ ಮಾಡಿದ್ರಿ?
ಬೆಳಿಗ್ಗೆ ನಾನು ಸುಮ್ಮನೆ ಕುತ್ಕೊಂಡಿದ್ದೆ.
ಹೌದಾ . ನಿಮ್ದು ದಿವಾ ದಿನ ಹೇಗಿತ್ತು ಇವತ್ತು.
ಹ್ಮ್. ಮತ್ತೆ ಏನ್ ಸಮಾಚಾರ. ರಿಫ್ರೆಶ್ ಮಾಡು. ಹಲೋ ಕೇಳ್ಸ್ತೀದೆಯಾ ಹಾ ಕೇಳಿಸತಿದೆ ಹೇಳಿ ನೀವು ಹೇಳಿ. ಇವತ್ತು ಹೇಗಿತ್ತು ನಿಮ ದಿನಾ.
ಇವತ್ತು ಚೆನ್ನಾಗಿತ್ತು.
ಹೌದಾ.
ಹಾ ಹಾ.
ತಿಂಡಿ ಮಾಡಿದ್ರಾ . ಏನ್ ತಿಂಡಿ ಮಾಡಿದ್ರಿ.
ಯಾಕ ಏನಾದ್ರು ಒಂದ ಮಾತಾಡು. ನಮಸ್ತೆ ಹೇಗಿದ್ದೀರಾ. ಹಾ ಚೆನ್ನಾಗಿದ್ದೀನಿ ನೀವ್ ಹೇಗಿದ್ದೀರಾ .
ನಾನು ಕೂಡ ಚೆನ್ನಾಗಿದ್ದೀನಿ.
ಹ್ಮ್ . ತುಂಬಾ ಸಂತೋಷ . ಹೌದಾ . ಅದು ಒಳ್ಳೇದು ಬಿಡಿ ನೀವು ಇವತ್ ಏನ್ ಮಾಡುದ್ರಿ.
ಇವತ್ತು ಇಲ್ಲಿ ಕೆಲಸ ಸ
ಹ್ಮ್. ನಾನು ಈಗ ಮನೇಲ ಇದದ್ದೀನಿ. ಬೆಳಿಗ್ಗೆಯಿಂದ ತುಂಬಾ ಕೆಲ್ಸ ಮಾಡಿ ಈಗ ಸುಸ್ತಾಗಿ ಕೂತಿದ್ದೀನಿ. ಬಟ್ಟೆ ಓಗದಿ ಪಾತ್ ತ್ರೆ ತೋಲ್ದಿ ಮಕ್ಳ ಸ್ನಾ ನಾ ಮಾಡಸಿ . ನಮ್ದು ಮಕ್ಳು ಮನೆಲ್ಲೇ ಇದ್ದಾರೆ ಮಲ್ಗಿದ್ದಾರೆ. ಮಕ್ಳು ಸ್ಕೂ ಚೆನ್ನಾಗಿದ್ದಾರೆ . ನಂದು ಓದಿ ಎಲ್ಲ ಆಯ್ತು ಮಕ್ಳು ಇದಾರೆ ಮಕ್ಳು .
ಅದೇ ಏನ್ ಓದ್ತಿದ್ದವೆ ಮಕ್ಕಳು.
ನಾನು ಫಿಸಿಯೋಥೆರಪಿ ಓದಿದ್ದೆ.
ಹಾ ಅವು.
ಏನು.
ಮಕ್ಳೇನ ಓದ್ತವೆ.
ಮಗಳು ಎಲ್ ಕೆ ಜಿ ಒಂದು ಒಂದು ಬೇಬಿ ಸಿಟಿಂಗು ಒಂದು ಟೆನಿಸ್ ಮ್ಯಾ
ಹೌದಾ ಚೆನ್ನಾಗ್ ಓದ್ಸಿ ಅವನೆಲ್ಲಾ
ಮತ್ತೆ ಎಲ್ಲೂ ಹೋಗಿಲ್ವಾ ನೀವು ಪ್ರವಾಸಕ್ಕೆ?
ಹಾ ಹೋಗಿದ್ವಿ ನಾವ್ ಪ್ರವಾಸಕ್ಕೆ
ಹ್ಮ್ ಎಲ್ಗೋಗಿದ್ರಿ ಹೌದಾ ಚೆನ್ನಾಗಿತ್ತ ಉಡು
ಹ್ಮ ತುಂಬಾ ಚೆನ್ನಾಗಿತ್ತು ಅ
ವಾತಾವರಣ
ಅಲ್ಲಿ ಕ್ರಿಶ್ನ್ ಟೆಂಪಲ್ ಇದೆ ಹಾ ಮತ್ತೆ ಅಲ್ಲಿ ತುಂಬಾ ಸಮುದ್ರ ಸಮುದ್ರ ಇದೆ
ಮತ್ತೆ ಅಲ್ಲೆಲ್ಲ ವಾತಾವರಣ ಎಲ್ಲ ತುಂಬಾ ಚೆನ್ನಾಗಿದೆ
ಹ್ಮ್
ತುಂಬಾ ಎಂಜಾಯ್ ಮಾಡಿದ್ವಿ ಹ
ನೂರ್ ರೂಪಾಯಿಯಾಕ್ಬೇಕ ರೂಪ ಹೌದಾ
ವೈಲ್ಲಿ
ನಾನು ಎಲ್ಗೂ ಹೋಗಿಲ್ಲ ಹೋಗ್ಬೇಕು ಅನ್ಕೊಂಡಿದ್ದೆ ಹೋಗಕ್ ಆಗಿಲ್ಲ.
ಹೌದಾ ಹೋಗಿ ಚೆನ್ನಾಗಿರುತ್ತೆ ಪ್ರವಾಸ ಎಲ್ಲ ಮಾಡಿ. ತುಂಬಾ ಚೆನ್ನಾಗಿರುತ್ತೆ.
ಈ ಕಡೆ ಒಂದಿಸಾ
ಹ ಸಮುದ್ರ ಅಲಿ
ಹ್ಮ್ ಹೌದಾ ನಿಮ್ಗೆ ಸಮುದ್ರ ಎಲ್ಲಾ ಇಷ್ಟ ಅನ್ಕೋತೀನಿ.
ತುಂಬಾ ಇಷ್ಟ ಆಯ್ತು ಎಷ್ಟು ಅಂದ್ರೆ ತುಂಬಾ ಮಜಾ ಮಾಡಿದ್ವಿ ನಾವೆಲ್ಲ. ನಾ ಗೆಳತಿಯರ ಜೊತೆ ಹೋಗಿದ್ವಿ. ಹ್ಮ್ ತುಂಬಾ ಫೋಟೋ ಎಲ್ಲಾ ತೆಕ್ಕೊಂಡ್ ನಮ್ಮ್ ಗೆಳತಿಯರು ನಮ್ಮ ಕೋಣೆಯಲ್ಲಿ ಗೆಳತಿಯರ್ ಇದ್ದಾರೆ ಅವ್ರ ಜೊತೆ ಹೋಗಿದ್ದೆ.
ಹೌದಾ
ಹ ಹಾ ಚೆನ್ನಾಗಿತ್ತು ಅಲ್ಲಿ ಹೋಗಿದ್ವಿ ಒನ್ ಟೈಮ್ ಎಲ್ಲಿ ಅಂದ್ರೆ ಎಲ್ಲಿಗೆ ಹೋಗಿದ್ವಿ ಆ ನಮ್ ಸೈಡು ಮಂತ್ರಾಲಯ ಅಂತ ಇದೆ ಅಲ್ಲಿ ಹೋಗಿದ್ವಿ ಮತ್ತೆ ತಿರುಪತಿ ಗುಡಿ ಗುಡಿ ಎಲ್ಲ ಹೋಗಿದ್ವಿ ಚೆನ್ನಾಗಿತ್ತು ಎಲ್ಲಾ ಹಾ ನೀವ್ ಎಲ್ಲಿಗ್ ಹೋಗಿಲ್ವಾ
ಹ ನಾನು ಒಂದ್ಸಲ್ ಹ ಒಂದು ಮೂರ್ ನಾಕ್ ತಿಂಗಳ್ ಮುಂಚೆ ಮಂಗ್ಗಳೂರ್ ಕಡೆ ಹೋಗಿದ್ದೆ. ಹ್ಮ್ ಹಾ ಮಂಗ್ಳೂರ್ದು ವ್ ತಾವಣ ನೋಡ್ಬಿಟ್ಟು ನನ್ಗ್ ಬರಕೆ ಮನ್ಸಾಗಿಲ್ಲಾ.
ಹ ಅದೇ ನಿಜ ಬಿಡಿ ಆ ವಾತಾವರಣಕ್ಕೆಲ್ಲಾ ಬರ್ಬೇಕಂತಾನೇ ಅನ್
ಹ್ಮ್ ಎಲ್ಲಾ ಪರಿಸರ ನೋಡೀ ಪ್ಚ್ ಅಲ್ಲೇ ಇರ್ಬೇಕು ಅನುಸ್ತು ಕಾಲ ಹೆಂಗೋಯ್ತೋ ಗೊತ್ತೇ ಆಗಿಲ್ಲಾ. ಹೆಸ್ರು ನಂಗು
ಹಾ ಅದು ನಿಜಾನೆ. ಪ್ಚ್ ಮಂಗ್ಗಳೂರ್ ಅಂದ್ರನೇ ಒಂಥರಾ ತುಂಬಾ. ಪರಿಸರ ತುಂಬಾ ಚೆನ್ನಾಗಿದೆ ಆ ಕಡೆಲ್ಲಾ ವಾತಾವರಣ ಪ್ರಕೃತಿ.
ಹು
ತುಂಬಾ ಸವಿಬೇಕ ಪ್ರಕೃತಿನ. ತುಂಬಾ ಎಂಜಾಯ್ ತುಂಬಾ ಮಜಾ ಮಾಡಿದ್ರ ಹಂಗಂದ್ರೆ.
ತುಂಬ ಮಜಾ ಮಾಡಿದೆ. ಹು ಹೇಳಿ
ಹು ಯಾರ್ ಜೊತೆ ಹೋಗಿದ್ರಿ.
ನಾನು ನಮ್ದು ಗಂಡಾ ನಮ್ದು ಶಾಸ್ತ್ರಿ. ನೀವು ಆಕಡೆ ಹುಡುಕ್ಬೇಕು.
ಓ ನಿಮ್ಮ ಗಂಡಾವ್ರ ಜೊತೆ ಮಕ್ಕಳು ಗಂಡಾವ್ರ ಜೊತೆ ಹೋಗಿದ್ರಾ.
ಹೂ ಅಂಜಲಿ ಗಂಬಾ ಅಂತ ಹೇಳಿ.
ಓ ಹಂಗಾದ್ರೆ ಗಂಡನ ಜೊತೆ ಅಂದ್ರೆ ನು ತುಂಬಾ ಮಜಾ ಇರುತ್ತೆ ಬಿಡಿ.
ಹ ಹ್ಹು
ಕ್ಕ್ ಮಕ್ಕಳೆನೆಲ್ಲಾ ಎಲ್ಲ ಬಿಟ್ಟ ಹೋಗಿದ್ರಿ.
ಮಕ್ಳು ಎಲ್ಲ ಎಲ್ಲಿ ಎಳ್ಕ ಹೋಗಿದ್. ಎಲ್ಲೂ ತಿರುಗಾಡುಕ್ಕೆ ಗೋಳಿ. ಇಲ್ಲಾ ನನ್ ಮಗಳು. ಮನೆ ಬಿಟ್ಟು ಹೋಗ್ರಿ.
ಓ ಆ ಸೊಂಟದಾಗ ಒಂದ ಎತ್ಕೊಂಡು ನಿಮ್ಮ. ಗಂಡಗೊಂದ್ ಕೊಟ್ಟು ಎರಡು ಮಕ್ಕಳನ ಹೆಂಗ್ ಬ್ಯಾಲೆನ್ಸ್ ಹೆಂಗ ಇದ್ ಮಾಡ ಮ್ಯಾನೇಜ್ ಇದ್ ಮಾಡದ್ರೋ.
ಅಯ್ಯೋ ಎಲ್ಲಾ ತ್ತ ಹೋಗುತನಕಾ ಎಲ್ಲಾ ತಲೆ ತಿಂದಾಗಬಿಡ್ತು ನನಗೆ.
ಅದೇ ಮತ್ತೆ ಮಕ್ಳ ಕರ್ಕೊಂಡ ಹೋಗೋದ ತುಂಬಾ ಕಷ್ಟ ಕಣ್ರಿ.
ತೋರ್ಸಲ ಹೌದು.
ಅಲ್ವಾ ನಿಜ ಕಷ್ಟ ಅಂದ್ರರು ನೀವು ಹೋಗಿದ್ದೀರಲ್ಲ ಬಿಡಿ. ನಿಮನ ಮೆಚ್ಬೇಕು.
ಹು ನೆಕ್ಸ್ಟ್ ಟೈಮ್ ಒಬ್ಬಳೇ ಹೂಯ್ತೀನಿ. ನನ್ನ ಗೆಳತಿದೋರ್ ಜೊತೆ.
ಕ್ಕೆ ಹೋ ಗೆಳತಿದರಾ ಗೆಳತಿ ಜೊತೆ ಹೋಗಿ ಹಾ ಗೆಳ್ ತೀರಜ ತುಂಬಾ ಚೆನ್ನಾಗಿರುತ್ತೆ.
ಹ ಹ್ಹು
ಹೋಗಿ ಒಂದ್ಸಲೆ. ಗೆಳತಿಯರ ಜೊತೆ ಚೆನ್ನಾಗಿರುತ್ತೆ ಎಲ್ಲಾ ನಿಮ್ಗೂ ಇಷ್ಟ ಆಗುತ್ತೆ. ಹಾ ಮಕ್ಕಳನ್ನನೆಲ್ಲಾ ಕರ್ಕೊಂಡ್ ಹೋಗ್ ಬಿಡ್ರಿ ಅವೆಲ್ಲಾ ಏನು.
ಮನೇಲಿ ಯಾರು ಇಲ್ವಲ್ಲ ನೋಡ್ಕೋಳಕ್ಕೆ ಅದಕ್ಕೆ ಕರರ್ಕೊ ಹೋಗಿದ್ದು.
ನಿಮ್ಮ ಗಂಡ ಇರ್ತಾನಲ್ಲಾ ಗಿ ಈಗ್ ಬಿಟ್ಟೋಗಿ ನಿಮ್ಮ ಗಂಡನ.
ಏನ ಬೇಕ
ಅವತ್ತ ಉಡ್ಸಿರ ಬೇಕ ನೋಡ್ಕೊಂತಾನೆ.
ಐ ಬಿದ್ದಿ. ಬಿದ್ದೀರನ್ ಟಾಸ್ಕ್ ಅಸೆ ಮೊದ್ಲೇ. ಇವತ್ತೇನ್ ಸಮಾಚಾ ರಾ.
ಮತ್ತೆ ಸಮಾಚಾರ ನೀವೇ ಹೇಳ್ಬೇಕು.
ನಾನು ಏನ್ ಹೇಳಲಿ.
ಮನೇಲೆಲ್ಲ ಅಪ್ಪ ಅಮ್ಮ ಹೇಗ ತೇ ಚೆನ್ನಾಗಿದ್ದಾರ.
ಅಪ್ಪ ಅಮ್ಮ ಎಲ್ಲಾ ಚೆನ್ನಾಗಿದ್ದಾರೆ. ಖಾಲಿ ಯಾರಾದ್ರೂ. ಅಮ್ಮ ಮನೇಲಿ ಇರ್ತಾರೆ.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
ಹಾ ಮನೇಲಿ ಅಡ್ಗೆ ಗಿಡ್ಗೆ ಮಾಡ್ಕೊ ಹೋಯ್ತಾರೆ ಅಪ್ಪ ಕೆಲ್ಸಕ್ಕ ಹೋಯ್ತಾರೆ. ಹ್ಮ್. ನಾನು ಮನೆಯಲ್ಲೇ ಇರ್ತೀನಿ ಏನ್ ಮಾಡ್ತಾರೋ ಗೊತ್ತಿಲ್ಲಾ. ಏನ್ ಮಾಡ್ತಾನೋ ಗೊತ್ತಿಲ್ಲಾ . ನಂದು ಗಂಡ ಡಾಕ್ಟರ್.
ಓ ಡಾಕ್ಟರ್ ವೈದ್ಯ ಹಾ ಹಾ ಹಂಗೆ. ಹಾ ವೈದ್ಯ. ಈಗ್ ಗೊತ್ತಾಯ್ತು ನಿಮ್ ಗಂಡ ಏನು ಅಂತಾ.
ಗೊತ್ತಿತ್ತು ಕನ್ನಡದಲ್ಲಿ ಹೇಳಕ್ ಗೊತ್ತಿಲ್ಲಾ.
ಓ ಹೌದೌದು ಇದು ಪ್ರಾಬ್ಲಮ ಎಸ್ ಎಸ್ ಅಯ್ಯೋ. ಹ್ಮ. ಸಮಸ್ಯೆ ತುಂಬಾ ಇದೆ ನಿಮ್ಮ ಮತ್ತೆ. ಹೇಳಿ ನಿಮ್ಮ ಮಕ್ಳು ಏನ್ ಮಾಡ್ತಿದ್ದೇವ ಆಡ್ತಾವ ಮಲ್ಕೊಂಡಿದಾವ.
ಎಲ್ಲಾ ಮಲಗ್ ಬಿಟ್ರು. ಹ್ಮ್.
ತಿನ್ಸಿದ್ರಿ ಮಕ್ಕಳಿಗೆ ಅನ್ನ ಬೆಳೆ. ಹ್ಮ್ ಮುದ್ದೆ ಅವ ಮುದ್ದೆ ನುಂಗ್ತಾವ ಗಟ್ಲೆ ಐತೆ ಅವುಕ್ಕೆ.
ನುಂಗ್ತವೆ.
ಏನ್ ತೊಟ್ಲಗ ಹಾಕ್ ತೂಕ್ತಿದೀರ ಅವನ.
ಯಾಕ್ಕ ಸಾಕು ಬಿಡು ಇನ್ನು. ನಮ್ದು ನೀವು ಕೇಳಿದ್ರೆ ನೆಗ್